ಆಯತಾ ತೊಗೋಳಿ ಊಟ. ಹ್ಮ್ ಆಯ್ತು ಏನ್ ಮಾಡ್ತಿದ್ದ.
ಏನಿಲ್ಲ ಓದ್ ಕಳ್ತಿದ್ದೆ ನಾಳೆ ಎಕ್ಸಾಮ್ ಅಲ್ಲ ನಿಮಗಿಲ್ಲ ಎಕ್ಸಾಮ್.
ಹ್ಮ ಆಯ್ತೆ ಎರಡು ಗಂಟೆಗೆ ನಿಮ್ಗೆ.
ನಮ್ಮ ಹಾ ಎರಡ್ ಗಂಟೆ ಯಾವಾ ಎಕ್ಸಾಮ್? ಊಟಾ ಚಿಕನ್ ನಿಮ್ದ?............... ಹಾ ಹ್ಮ ಲಾಸ್ಟ್ ಎಕ್ಸಾಮ. ಅದಾದ್ಮೇಲೆ ಡೈರೆಕ್ಟ್ ಹದ್ನಾರು ಹದಿನೇಳು..... ಹಾ
ಆಯ್ತ
ಹ್ಮ ಮತ್ತೆ ಈಗ.... ಓದ್ತಿರ್ಬೇಕು ಸೆಲ್ದು ಹಲ್ಲ
ಎಷ್ಟ್ ಮಾಡಲ್ ಕಂಪ್ಲೀಟ್ ಮಾಡ್ದ.
ಹಾ
ಎಷ್ಟ್ ಮಾಡಲ್ ಕಂಪ್ಲೀಟ್ ಮಾಡ್ದ.
ಈಗ ಎರಡನೇ ಮಾಡಲ್ಗಿದ್ದೇ ನೋಡು.
ಹ್ಮ್......... ಸರಿ ಮನ್.
ಓದ್ಬೇಕ ಐತೆಜಾ ಹ್ಮ್ ನೀ ಎಷ್ಟ್ ಮಾಡಲ್ ಕಂಪ್ಲೀಟ್ ಮಾಡ್ದ.
ನಾನ್ ಇನ್ನ ಸ್ಟಾರ್ಟ್ ಮಾಡಿಲ್ಲ ಅಳಡರ್ಲ್ಲಿ.
ಇವತ್ ರಾತ್ರಿ ಕೂತೆಲ್ಲ ಓದ್ಬೇಕು.
ಇವತ್ತು ಹಿಂಗಾರು ಮಾಡಿ ಒಂದ ಸ್ವಲ್ಪ ನೋಡ್ಕೊಂಡತವಿ.
ಹ್ಮ್
ಬೆಳಿಗ್ಗೆ ಎದ್ದು ಇನ್ನೊಂದ ಸ್ವಲ್ಪ ನೋಡ್ಕೊತೇನೆ ಅಷ್ಟೇ.
ನಾನು ಅಷ್ಟೇ ಮಾಡ್ಕೊಡ್ತೆೆ ಓನ್ನಾಗಿ ಬರೀತೆ ನಾನೆಲ್ಲ.
ಹ್ಮ್ ಡಯಾಗ್ರಾಮ್ಗಳು ನೋಡ್ಕತನಿ. ಅದಬಿಟ್ರೇ ಇನ್ನ ಬಾಕಿದೆಲ್ಲ ಓನಗೆ ಹಾ ಪ್ಲಾಂಟ್ ಸೆಲ್ ಅನಿಮಲ್. ಸೆಲ್ ಪ್ರೊಕ್ರಾಟಿಕ್ಸ್ ಸೆಲ್ ಈಕ್ರಾಟಿಕ್ಸ್ ಸೆಲ್.
ಹ್ಮ
ಹಾರ್ಟ ಲಂಗ್ಸ್ ಕಿಡ್ನಿ.
ಅವೆಯ.
ಹಾ ಬ್ರೈನ್.
ಹ್ಮ್ ಅವೆಲ್ಲ ಶೇರ್ ಮಾಡು ಆಮೇಲೆ ನನಗೆ.
ಅದ್ರದೊಂದುಅಷ್ಟು ಡ್ರಾಯಾಗ್ರಾಂ ನೋಡ್ಕೊಂಡು ಸುಮನೆ ಐತಿನಿ.
ಹ್ಮ್
ಅಮೆಕೆ
ಹ್ಮ್ ಹ್ಮ್ ಎಲ್ಲಿದ್ದೇನೆ ನೀನು ಈಗ.
ಹಾಸ್ಟೆಲ್ ಮನ್ಗಿದ್ದೀನಿ ನೀನು.
ಒಬ್ಬನ ಇದಿಯಾ ಇಲ್ಲ ಇವ್ರ ಪಕ್ಕದಲ್ಲಿ ಯಾರು.
ಅವ್ರೇ ಅಕ್ಕಾ ಪಕ್ಕದಲ್ಲಿ
ಹ್ಮ್ ಮೇಲ್ ಬರ್ಲ ಇಲ್ಲಾಂದ್ರೆ. ಮೇಲ್ ಬರ್ಲ ಇದಕಂಡೆ ಚಳಿ ಇಲ್ಲ.
ಲೋ ಗಣಿ ಆಗ್ಲೆ ಮೇಲಕ್ ಹೋಗಿದೆ ಸಳಿವಡಿ. ಅದಿಕ್ಕೆ ಕೇಳಕ್ ಬಂದ ಬೀಡಿಶೀಟ್ ಎತ್ಕೊಂಡು. ಹಾ ಯಾರ್ಗು ಮಾಡಿಲ್ಲ.
ಹ್ಮ್ ಮತ್ತೆ ಮಾತಾಡ್ತಿದ್ದಲ್ಲ.
ಹೇ ಫ್ರೆಂಡ್ ಮಾಡಿದ್ದಿ.
ಹ್ಮ್ ಇದೇ ಇದ್ರಲ್ಲ.
ಇಲ್ಲ ಬೇರೆ ನಾರ್ಮಲ್ ಹ್ಮ.
ಅವ್ನು ಕೂಡ ಮಾಡ್ಸಿ.
ನಾನು ಇನ್ನೂರು ರೂಪಾಯಿ ಹಾಕ್ತೀನಿ ಅಂತಂದ.
ಹ್ಮ್
ಆಗ್ತೀನಿ ಅನ್ನಿಬಿಟ್ಟು ಅಣ್ಣ ಬರಿ ಇನ್ನೂರು ರೂಪಾಯಿ ಅಂತ ಇನ್ನೂರ ಅಂತ ಟೈಪ್ ಮಾಡಿ ಕಳಿಸಿದ.
ಹ್ಮ್
ಫೋನ್ ಮಾಡಬಿಟ್ಟು ಓಡೋ ಯಾಕ ಐನ್ನೂರು ರೂಪಾಯಿ ಹಾಕೋದು ಬಿಟ್ಟುಬಿಟ್ಟು ಎರಡ್ ಸಾವಿರ ರೂಪಾಯಿ. ಹಾಕಿಬಿಟ್ಟಿದಿ ಅಂತದಿ. ಏ ದುಡ್ಡು ಇರ್ಲಿಲ್ಲ ಚೆಕ್ ಮಾಡ್ದಿ ಬ್ಯಾರ. ಕಟ್ ಆಗ್ಬಿಟ್ಟಿತ್ತು ಅದಕ್ಕೆ ಸುಮ್ನ ಇರ್ಲಿ ಅಂತ ಸುಮ್ನೆ ಇನ್ನೂರು ರೂಪಾಯಿ ಒತ್ತಿದ್ದಿ ಅಂತ ಅಂದ.
ನಿಮ್ ವಾರ್ಡನ್ ದುಡ್ಡು ಕೊಡಲ್ವಾ
ಹಾ
ವಾರ್ಡನ್ನು.
ಕೊಡ್ಲಿಲ್ಲ.
ಕೊಟ್ಟಿಲ್ಲ.
ವಾರ್ಡನ್ಗೇ ನಾನು ಫೋನೇ ಮಾಡಿಲ್ವಲ್ಲ. ಮಾಡ್ಲಿಲ್ಲ ಸೂದಿನೇ ಮಾಡ್ತೀನಿ ಬಿಡು ಅಂದ ಸರಿ ಆಯ್ತು ಮಾಡಪ್ಪಾ ಅಂತ.
ಹು ನಮಗೆ ಎಷ್ಟು ಕೊಟ್ಟಿದ್ದೆನ ಐನೂರು ರುಪಾಯಿ ಕೊಟ್ಟಿದ್ರೆನ ಫ್ರಿಸ್ಟ್ ಸತಿ.
ಏನ್ ಮಾಡಿದ್ರಿ.
ನಂಗೆ ಇದು ತಿಂದ್ವಿ ಮಸಾಲೆ ದೋಸೆ ಆಮೇಲೆ ಬಸ್ಸು ಮತ್ತೆ. ಮತ್ತೆ ಏನು
ನಿಕಿಲಾ
ಗೊತ್ತಿಲ್ಲಾ ಏನಾಯಯ್ತಂತ.
ನಿಕಿಿತ ನಿು ಮಿಕ ಇಿತ ಲಗ್ನ
ಹ್ಮ್, ಗೊತ್ತಿಲ್ಲ ನಾನು ಕೇಳಕ್ ಹೋಗ್ಲಿಲ್ಲ. ಮುಗೀತ ಮತ್ತ ಅದಕ್ಕೆ ಅಲ್ಲಿ ಕೋಣ ಏನ್ ಮಾಡೋರು ಅಂತ ಸುಮ್ಮನೆ
ಹ್ಮ್,
ಹೋಯ್ತ ಹೆಂಗಿದ್ರು ಒಂದ
ನಾನ ಆಗ್ಲೂ ಡೌಟ್ ಬಂತು. ನನ್ ಕಾಸಾಕ್ತಿನಿಅಂತ ತಕಂಬಾ ಕಿಸಾಕ್ತಿನ್ ತಗೋ ಅಂತ.
ಅಂದಾಗೆ ಡೌಟ್ ಬ ನಂಗು ಡೌಟ್ ಬಂದಿತ್ತು. ಹ್ಮ್
ಲ್ಲ ಕಾಶೆಲ್ಲ ತಿನ್ನಲ್ಲ ಅಂತತದೆ ಹಾ,
ಪಕ್ಕ ಇವ್ರಲ್ಲಾ ಮತ್ತೆ ಯಾರ
ಆ ಹಾ
ಕೇಳ್ಕಂತವ್ರ ಅಂತ ಮಾತಾಡೋದು.
ಹ ಅವನಿಲ್ಲ
ಹ್ಮ್,
ಹ್ಮರಿ ಹಾ, ಡೌಟ ಬಂತು ಯಾಕ ಈತರ ಯಾಕ ಈತರ
ಅದೇ
ಅಂತ ಕನ್ಫರ್ಮ್ ಗೊತ್ತಾಗಲಿಲ್ಲ. ಆಮೇಕ ಮೊನ್ನೆ ಗೊತ್ತಾಗಿದ್ದು.
ನಾವು ಹೋಗ್ತೇ ನೆರ್ಕೊಂಡ್ ಹೋಗ್ಬೇಕಿದ್ರೆ ಹ್ಮ
ಅಲ್ಲಿ ತನ ಗೊತ್ತೇ ಇರಲ್ಲಿಲ್ಲಾ
ಅದೇನು, ಏನನ್ನು ಇನೇನು ಆಗಿರದು.
ಹ್ಮ್, ಮತ್ತೆ ರಾತ್ರಿ ಊಟ ಏನ್ ಮಾಡಿದಿ.
ರಾತ್ರಿ ಊಟ ನಮ್ದೇ ಡ್ ದುಡ್ಡಲ್ಲಿ ತಿಂದಿದ್ದು.
ಎಷ್ಟು ಏನ್ ತಿಂದ್ರಿ
ಅದು ಇದು ಕುಷ್ಕಾರೈಸ
ಹ್ಮ್,
ಆಮೇಲೆ ಒಂದ್ ಕಬಾಬ್ ಅಷ್ಟೇ ಒಂದ್ ಇಬ್ಬರು ಸೇರ್ ಒಂದು.
ಒಂದ್ ಪ್ಲೇಟಾ ಹ್ಮ್,
ಅಷ್ಟೆ ಮತ್ತೇನು ತಿಂದಿಲ್ಲಾ. ಕಡೆ ಕ ಮೇಡಮ್ ಅತಿಲ್ಲ ಇತ ಡಾಕ್ಟರ
ಸಾಕತ್ತಾಗಿದರು ಗಣಿ
ಹ್ಮ್, ಹೇಳಿದ್ದೇನೆ
ಅದಕ್ಕಿಂತ ಇನ್ನೊಂದು ಕುಳ್ ಕುಳ್ ಕುಳಕ ಸಣ್ಣಕ್ಕ ನರ್ಸಗಿದ ಗೊತ್ತಾ
ಮಾರ್ಕಂಬತ್ತಿದ ಲ್ ನೋಡ ಅದಾ ಹ್ಮ್ ಹ ಅವಾ ಇನ್ಮ್ ಕ್ರೆಶ್ ಆಗಿತೇನ ಮತ್ತೆ.
ಗೊತ್ತಿಲ್ಲ ಒಟ್ನಲ್ಲಿ ಒಳ್ಳೆ ಲೈನ್ ಕೊಡ್ತೈತೆ ಸರ್ಯಾಗ ಲೈನ್ ಅದಕ್ಕೆ ಸತ್ತೀಶನ ಈಚ ಕಟ್ಬಿಟ್ಟು ಹೋಗನಿ ನೀಚಗಾ ಅಂತ ಅಂದಬಿಟ್ಟು ನಾನು ಒಳಗೆ ಇದ್ದ ಸುಮ್ನೆ ಅ ಏನಕ ಕತ್ಕಲ್ಲದು.
ರಾತ್ರಿ ನಾನ ನೀನ್ ಹೋಗಿದ್ರೆ ನಂಗೆ ನಿಂಗೆ ಇನ್ನೂರೈವತ್ತು ಇನ್ನೂರೈವತ್ತ ರೂಪಾಯಿ ಕೊಡ್ತೀವಿ.
ಪಕ್ಕ ಡಿವೈಡ್ ಕ ಕಾಲೆ ಮಾಡಬಿಡು ನಾನ
ಪದೇ ನಾವು ಖಾಲೀ ಮಾಡ್ತಿದ್ವಿ. ಹಿಂಗ್ ಸಮ ಸಮ ಮಾಡಿದ್ರು ಹಂಗೆ ಹೇಳ್ತಿದ್ದೇ ನ
ಪೂರ್ತಿ ದುಡ್ಡು ಖಾಲಿ ತಿಂದ್ರೆ ತಿಂದಿ ತಿಂದ್ಬಿಟ್ಟೆ ತಿನ್ ತಿಂತಾನೇ ಖಾಲಿ ಮಾಡ್ತನ್ ಬರೀ ತಿಂಡಿಗೆ.
ಅದೇ ಹೇಳಿದ್ ನಮ್ದು ದುಡ್ಡು ಖರ್ಚಾಗ್ತಿತ್ತಂದೆ. ಹಿಂಗ ಒಬ್ಬರು ಇಟ್ಕೊಳೋದಿಲ್ಲ ಗಿದ್ರ ಅಂತ ಹ್ಮ್ ಹಂಗೆ.
ನೈಟ್ ಬರಕಾ.
ಹ್ಮ.
ಕೋಲ್ಡ್ ಅಂತು ತಡೆಕ್ ಆಗಲ್ಲ ಹಳ್ಳಿ ಫುಲ್ ಕೋಲ್ಡು.
ಹ್ಮ್ ಹ್ಮ್ ಹಂಗೆ ಅದಕ್ಕೆೇ ಬರ್ಲ. ಹ್ಮ ಹ್ಮ.
ಹ್ಮ್. ಬೇಕಾದ್ರ ಆ ಕೋಲ್ಡ್ ಒಂದ ಪಕ್ಷ ಆ ಮನಿಗಿ ನಿದ್ದೆಲ್ಲ ಅಂದ್ರೆ ತಡ್ಕೋಬಹುದು ಹೆಂಗಾರ ಒಂದ ಅಲ್ಲಿ. ಕನ್ನೂರ್ ಶಳಗಿ ಒಂದು ತಳಕಕ ಆಗಲ್ಲ.
ಹ್ಮ್ ನಾನು ಸುಮನ ಸದನ್ದಲ್ಲ ಅಂತ.
ಹ್ಮ್ ಅದಕ್ಕೆ ಬೆಳಿಗ್ಗೆ ಹೋಗಿದ್ವ. ಬೆಳಗೆ ಹೋಗಿ ಹೊಸಿ ಪಸಿ ಓಡಾಡ್ಲಿಲ್ಲ ಕಣಪ್ಪ.
ಹ್ಮ್.
ಹ್ಮ್.
ನಾನ್ ಯಾಕ ಕೇಳಿಲಿಲ್ಲ ಹೇಳು.
ಹ್ಮ್.
ಸದಾ ಅದಾ ಸದಾನ್ ಇದಿಕ್ಕವಿ ನಾವನ್ ದುಡುಕ ಹೋಗಿವ ಕೇಳೋಕ್ಕೆೆ ಇಲ್ಲ.
ಹ್ಮ್ ಅವಳ ಅವ್ರ ಅಪ್ಪ ಬರಕ ಇನ್ನೂರು ರೂಪಾಯಿ ಕೊಟ್ಟ. ಟ್ರೂ ತಕಳಿ ತಕಳಿ ಹಿಂಸೆ ಮಾಡಿದ್ರು ಬೇಡ ಬುಡಿ ಊಟ ಕೊಡ್ಸಿದ್ರಲ್ಲ ಅದೇ ಸಾಕು ಸುಮನೆ ನೆನಕ್ಕೆ ದುಡ್ಡು ಮನ್ಕಳಿ ನೀವು ಅಂತ ಅನ್ಬಿಟ್ಟು. ಇಬ್ರು ಇವಾಗ ಬಿಟ್ಟು.
ಬಂದರಿ.
ಆಗ ದುಡ್ಡು ಹಿಂದಕ್ಕೆ ಕೊಟ್ಬಿಟ್ಟು ವಾಪಸ್
ಹ್ಮ್.
ಸೇ ಪಾಪ ಪಾರಗ ಸುಮ್ನೆ ಹಾಕಂದ್ಬಿಟ್ಟು ಕೊಟ್ಬ ಮಾಡ ಮಾಡ್ಬಿಟ್ಟು ಆಯಿಲ್ ವಾರ್ಡನ್ ಚಿಕ್ ಮಾಡ್ಬಿಟ್ಟು. ಅದಕ್ಕೆ ಅಂಕಲ್ ಈ ಹೋಗ ಟೈಮ್ ಆಗಲ್ ಹೋಗಾರಪ್ಪಾ ನೀವು ಅಂತಂದ್ರು.
ಹ್ಮ.
ಇಲ್ಲ ಅಂಕಲ್ ಬಿಡಿ ಅಡ್ಮೆಂಟ್ ಮಾಡ್ಬಿಡ್ಲಿ ಒಂದೇ ಸಲ. ವಾರ್ಡ್ ಶೀಫ್ಟ್ ಮಾಡ್ಬಿಡ್ಲಿ ಯಾವಾಗ ಬೇಕಾದಾರ ಹೋಯ್ತಿವಿ ನೀವು ವಾರ್ಡಲಿ ಇರ ಕ ಇಲ್ಲಿ ಐಸಿ ಬೇಕರ ನಾವು ಇಲ್ಲಿ ನೋಡಕೋತಿವಿ ವಾರ್ಡನ್ ಶಿಫ್ಟ್ ವಾರ್ಡ್ ಶಿಫ್ಟ್ ಮಾಡಗಂಟ ಜೊತೆಗ ಇದ್ದು ವಾರ್ಡ್ ಶಿಫ್ಟ್ ಕರಕೊಂಡ ಶಿಫ್ ಮಾಡಬೋದು.
ಹ್ಮ.
ಬೆಡ್ ನಂಬರ್ ಹೇಳ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡ್ಬಿಟ್ಟು ನರ್ಸಸ್ ಹಾ ಬಂದ್ ಎಸ್ಟಿಸ್ಟು ಇಂಜೆಕ್ಷನ್ ಆಗದೆ ಬೆಳಿಗ್ಗೆ ಎಡ್ ಇಂಜೆಕ್ಷನ್ ಆಗೈದೇ. ಹಾ ಎರಡ್ ಬಾಟ್ಲ್ ಗುಲ್ಕೋಸ ಆಕ್ಸಿವಿ ಎರಡ ಬಾಟ್ಲ್ ದೊಡ್ಡ ಗುಲ್ಕೋಸ್ ಹಕೋರ ಅಂತಂದ ಹೇಳ್ಬಿಟ್ಟು.
ಹ.
ಇವಾಗ ಬಂದಿ ಅಂಕಲ್ ಅಂಕಲ್ ಸರಿ ಅಂಕಲ್ ನಾವು ಹೊತ್ತವಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು.
ಹ್ಮ್ ಹಂಗೆ.
ಹ್ಮ್ ಸರಿ ಕಪ್ಪ ಆಯ್ತ ಆದ್ರ ರಾಜ್ದ ನಾದ್ರು ಕಳಿಸ್ಬೇಕಂಗಅಂಕಲ್ ಅಂತ ಅಂದುವಿ ಕಲ್ವಂತಂದ್ವಿ.
ಹ್ಮ್,
ನನಕ್ಕೆ ಬೇಡ ಬಿಟ್ಟಪ್ಪ ನಾನೇ ನಾ ನೋಡ್ಕತ್ತೀನಿ ಏನ್ ತೊಂದರೆ ಇಲ್ಲ ಸರಿ ಅಂಕಲ್ ಆಯತ ಅಂದೆ.
ನಮ್ಮ್ಗೆ ಅಜ್ಜ ಮಲ್ಗೋಕೆ ಕೊಡ್ಲಿಲ್ಲಾ
ಹ್ಮ
ಅಜ್ಜ ಮಲ್ಲಗೂಕ್ಕೆ ಕೊಡ್ಲಿಲ್ಲ ಅಂದೆ
ಹ್ಮ್,
ಸದ್ಯ ಪವರ್ ಬ್ಯಾಂಕ್ ತಗೊಂಡಹೋಗ್ತಾ ಇತ್ತ ನೆಟ್ವರ್ಕಇಲ್ಲ ಐತ್
ನನ್ಗ ಸಿಕ್ತಿತ್ತು ಅಂದ್ರೆ ನಂಗ ಏನ್ ಗೊತ್ತಾ ಲಾಸ್ಟ್ ಬೆಡ್ಲಿ ಮನಿ ಕೆಳಕೊಂತರ ಅನಿಸ್ತಿತ.
ಹ್ಮ್,
ಆ ಬೆಟ್ಟಗಳು ನೋಡ್ಬಿಟ್ಟು
ಅಲಾ
ಹ್ಮ್,
ಅವ್ನ್ ನೇನ್ ಹಾಕೊಂಡಿದ್ದನ ಅವನು.
ಹ್ಮ್.
ಹ್ಮ, ಸರಿಯ ಎಲ್ಲ ಏನೇನೋ ಮಾಡ್ತಿದ್ನಪ್ಪ
ಅಲ್ಲ ಇದ್ದವರು ಗಣಿ ನೇಣ ಹಾಕೊಂಡಿದ್ದು ವಿಷ ಕುಡ್ದಿದ್ದು, ಹಾವು ಕಚ್ಚಿದ್ದು. ಹಾ ವಿಷ ಕುಡ್ದೀದ್ದು.
ಹಾವುಕಚ್ಚಿದ್ದಾರು?
ಅದ ಯಾರೋಒಂದ್ ಇಬ್ಬರು ಇದ್ರಪ್ಪ.
ಹ್ಮ್,
ಹ ಇಬ್ರಲ್ಲ ಮೂರ್ನಾಕ ಸಿಕ್ಕಿದ್ರೆ ಹಾವ್ ಕಚ್ಚಿದವರೆವಿಷಕ್. ಕುಡದಾರ ಒಂದು ನಾಕೈದ ಜನ ಇದ್ದರು. ಹ್ಮ್
ಒಂದ ನಾಟ್ ನೈನ್ ಅಲ್ಲಿಯಾ. -
ಹ್ಮ್,
ಯಪ್ಪ ಶಿವ ಅನಿಸಿತ
ಹ್ಮ್, ಇವು ಮತ್ತ ಬೇಡ ಅದು ಸಂಜೆ ರಾತ್ರಿಗಿರುದು.
ಹ್ಮ್ ಅದ ಬೇರೆ ಅವಯ್ಯ ಹ ಹ್ ಅರತರ್ವಣಿ ಹ, ಈ ಯಾರಪ್ಪ ಈ ತರ ಅನಸ್ತಿತ್ತು ನಂಗೆ ಬೇಜಾರಾಗೋಯ್ತು.
ಹ್ಮ್
ಯಾಕ ಈವಯಾ ಈತರ ಅರರ್ಸ್ತಾನಲ್ಲಾ ಅಂತ.
ಏನ್ ಮಾಡುವುದು
ಹೊಸಿ ನಂಗೆ ಯನಪಾ ಈ ತರ ಅನಸ್ಬೂಡ್ತು ಒಂದ್ ಗಳಗ್ಗೆ.
ಹ್ಮ್, ಹ್ಮ್ ಪಾಪಾ ಅಜ್ಜಿಗ್ ತೊಡೆ ಇ ಕಾಟ ಕೊಟ್ಟ ಅವ್ನು.
ಆವಜ್ಜಿ ಅದೆ ಎಷ್ಟು ತಡ್ಕಂದ ತಾತನ್ ಕಾಟನ.
ತನ್ ಮನೆ ಮನೆಗೆ ಹೋಗ್ತ ಮನೆಗೆ ಹೋಗ್ತ ಅಂತ ಅವನು ಈಗ ನಾಳೆ ಏನ್ ಬರುದಿಲ್ಲ ಎಕ್ಸಾಮ್? -
ನಾಳೆ ಅದೇ ಗಣಿ ಈಗ ಡಯ್ರಾಮ್ ನೋಡ್ಕೊಂದಿನೀ ಇನ್ನೊಂದಿಷ್ಟ ಡೈಗ್ರಾಮ್ ಗಳು ಬರೀತೀನಿ ಬಿಡಿಸ್ತೀನಿ.
ಹಾ
ನಾ ಓನಾಗ ನನ್ ಬಾಯಗ್ ಏನ್ ಬರ್ತ ಅದು ಸುಮನೆ ಬರ ಬರ್ಕೋಯ್ತಾರದೆ.
ಅಷ್ಟೇ, ನಾನು ಅಷ್ಟೇ ಮಾಡ್ತೇನೆ.
ಹ್ಮ್ ಅಲ್ಲಿರೋದ್ನಂತೂ ಕಲಿಯಕ್ ಆಗಲ್ಲ. ಅಲ್ಲಿರೋ ಪದಗಳನ ನಾವು ಜೀವಮ್ನದಲೂ ಓದಿಲ್ಲ
ಹೌದ ಅದೇ ನೋಡೆ ಇಲ್ಲ ನಾವು.
ಟಂತ್ಲಿ ಕೊರೋನ ಬಂತ ಅಂದಬುಟ್ಟು. ಮನೆ ಕಳಿಸಿದ್ರು ಅದು ಓದ್ಲಿಲ್ಲ.
ಹ್ಮ್.
ಇನ್ನು ಡಿಪ್ಲೊಮಾ ಬಂದ್ಮಾ ಹೇಳುತೀನಿ ಕೇಳಿಸ್ಕೊ ಡಿಪ್ಲೊಮಾ. ಬಂದ್ಮಾ ಡಿಪ್ಲೊಮಾಲಿ ಬಯಾಲಜಿ ಅನ್ನು ಟಾಪಿಕೇ ಇಲ್ಲ.
ಹ್ಮ್.
ಬಯಾಲಜಿ ಇಡೀ ಮುಡಿ ಏನು ಗೊತ್ತಿಲ್ಲ.
ಹ್ಮ್.
ಇನ್ನೇನ್ ಬರೆಯನಪ್ಪ ಬಯಲಜಿ ಬಗ್ಗೆ.
ಅದಾ ಸಮಯ ಯಾಕೆ ಕೊಟ್ಟಿಲ್ಲ.
ಹ್ಮ್.
ನಂಗಂತು ಏನು ಗೊತ್ತಿಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ದು.
ಏನು ಮಾಡಕಾಗಲ್ಲ ಅದಕ್ಕೆ ಸುಮ್ಮನೆ ಆದ್ವಿ.
ಹ್ಮ್.
ಹ್ಮ್ ಒಂದಷ್ಟು ಬಾಯಿಗೆ ಓನಾಗಿ ಒಂದಷ್ಟು. ಗೊತ್ತು ಬಾಯಿಗೆ ಬಂದಷ್ಟು. ಓನ್ಗಿರೋದು ಗೊತ್ತು ಅದನೇ ಬರೀತಿನಿ ಹ್ಮ್ ಸುಮ್ನೆ ಯಾಕೆ ಬೇಕು.
ಆಯ್ತಲ್ಲ ಹತ್ತು ನಿಮಿಷ.
ಹ್ಮ್ ಸರಿ ಆಯ್ತು ಆಗ್ಯಾರ ಬೈ.
ಆಯ್ತು ಬೈ